ಹ್ಮ
ಹಲೋ
ಹ್ಮ್
ಹಲೋ
ಹಲೋ ಆರಾಮಿದಿಯಾ? ಹ್ಮ್
ಹ್ಮ್ ಆರಾಮಿದ್ದೀನಿ ನೀನು ಹ್ಮ ಏನ್ ಏನಿಲ್ ಇಲ್ಲಮ್ಮ ಸುಮ್ಮನೆ ಕೂತಿದ್ದೀನಿ ನೀನು.
ನಾನು ಸುಮ್ನೆ ಕುಂತಿದ್ದೀನಿ
ನಾಷ್ಟ ಮಾಡಿದ್ರಾ
ಇನ್ನು ಇಲ್ಲ ಮಾಡ್ಬೇಕು ನಿಮ್ದು?
ಹಾ ನಮ್ದಾಯು ಯಾಕ್ ಮಾಡಿಲ್ಲ ಟೈಮ್ ದ್ ಆಯ್ತಲ್ಲ.
ಹ ಹಾ ಆಗಿದೆ ನನ್ ಫ್ರೆಂಡ್ ನನ್ ಫ್ರೆಂಡ್ಸ್ ಮಾಡ್ತೀನಿ ಅಂತ ಹೇಳಿದ್ದಾಳೆ ಅಡಿಗೆ ಮಾಡ್ತಿದ್ದಾಳೆ.
ಹೌದಾ ಏನ್ ಮಾಡ್ತಿದ್ದೀರಾ ಮತ್ತೆ
ಯಾವ್ ಅಡ್ಗೆ ಮಾಡ್ತಿದ್ದಾರ?
ಹ ಟಮಟೊ ಪಲ್ಲೆ.
ಹ್ಮ್ ದಾ ಹೆಂಗ ಮಾಡ್ತಾಳಾ
ಇರ್ಲಿ ಎಲ್ಲ
ಹೌದು ಹ್ಮ್
ಹಾ
ಹಾ
ಚ ಮಾಡಬಿಟ್ಟು ಆಮೇಲೆ ಆಮೇಲೆ ಒಂದ್ ಕೇಟಲಲ್ಲಿ ಎಣ್ಣೆ ಹಾಕ್ಬಿಟ್ಟು
ಹಾ
ಎಣ್ಣೆ ಸಾಸಿವೆ ಬಿಳ್ ಜೀರಿಗೆ ಕರ್ಬೇವು
ಹಾ
ಎಲ್ಲ ಹಾಕ್ಬಿಟ್ಟು ಆಮೇಲೆ ಸಣ್ಣುಕೆ ಕಟ್ ಮಾಡಿರೋ ಈರುಳ್ಳಿ ಮೆಣ್ಸಿನ್ಕಾಯಿ ಟೊಮಾಟೆ ಹಣ್ಣು ಹಾಕಿ
ಹಾ
ಫ ಎಣ್ಣೆ ಬಿತ್ಕೊಳ್ಳವರೆಗು ಅದನ್ನೆಲ್ಲಾ ರೋಸ್ಟ್ ಮಾಡ್ಕೊಬೇ ಫ್ರೈ ಮಾಡ್ಕೋಬೇಕು ಆಮೇಲೆ ಉಪ್ಪು ಕಾರನ್ ಪುಡಿ ಸ್ವಲ್ಪ ಅರಿಶಿಣ ಇದ್ರೆ ಅರಶಿನ ಹಾಕ್ದ್ರೆ ಹಾಕ್ಬೋದು ಬಿಟ್ರೆ ಬಿಡ್ಬೋದು.
ಹ್ಮ್
ಕಿ ಆಮೇಲೆ ನಾವ ನಮ್ ಗರಂ ಮಸಾಲಾ ನಾರ್ಮಲ್ ಆಗಿ ಚಿಕನ್ ಮಸಾಲ ಯಾವ್ ಮಸಾಲ ಇರುತ್ತೆ ಆ ಮಸಾಲ ಹಾಕು ಯಾಕಿ
ಹ್ಮ್
ಹ್ಮ ಇದ ಮಾಡ್ಬೇಕ್ ಸ್ವಲ್ಪ ಹೊತ್ತಾದ ಮೇಲೆ ಊಟ ಮಾಡ್ಬೇಕಷ್ಟೆ.
ಓ ಹೊ ಚೆನ್ನಾಗಿರತ್ತಾ
ಹಾ ಮೇಲೆ ಕೊತ್ತಿ ಉದುರಿಸ್ಬೇಕ್ ಸ್ವಲ್ಪ ಚೆನ್ನಾಗಿರುತ್
ಹಾ ಹಾ ಅದೇನ್ ಅನ್ನದ್ ಜೊತೆ ತಿನ್ಬೇಕ್
ಹ್ಮ ಅನ್ನದ್ ಝ ತುಂಬದು ಮತ್ತೆ ಚಪಾತಿ ಜೊತೆ. ನೊಸು ಜೊತೆ. ಊಟ ತಿನ್ದು.
ನೊವ್ದಾ. ಚೆನ್ನಾಗಿರುತ್ತೆ ಬಿಡು.
ಎಂತ ಮಾಡೊದು.
ಏನು.
ನೀನೆನ್ ಊಟ ಮಾಡ್ದೆ.
ನಾನು ಪೊಂಗಲ್ ಹಾಸ್ಟೆಲ್ ಅಲ್ಲಿ ಪೊಂಗಲ್ ಮಾಡಿದ್ರ.
ಹೌದಾ.
ಅದು ತಿಂದೆ.
ಹ ತಡೆಯಲ್ಲ.
ಹಾ ಅ.
ಸ್ಟಡಿ ಎಲ್ಲಾ ಹೆಂಗ್ ನಡಿತಿದೆ ಅಂದೆ.
ಏನಿಲ್ಲಪ್ಪಾ ಸುಮ್ನೆ ಮಲ್ಕಳದು. ಊಟ ಮಾಡದು. ಹೊರಗಡೆ ಅಡ್ಡಾಡೋದು ಅದೇ ಕೆಲ್ಸ ನಮ್ದು ಏನು ಓದ್ತಿಲ್ಲ ಬರಿತಿಲ್ಲ.
ಹ್ಮ ಅವ್ನ್ ಏನ್ ಓದ್ತಿಲ್ಲ ಬರ್ತೀಲ್ಲ ಬರೀ ಅದೇ ಆಯ್ತು ಏನ್ ಗೊತ್ತಾ ನನ್ ಇನ್ನೊಬ್ ಫ್ರೆಂಡ್ ಗೆಳತಿದ್ದಾಳೆ.
ಹಾ.
ಅವ್ರಿಗೆ ಈಗ್ಲೇ ಇಲ್ಲಿ ಟೂ ಮಂತ್ಸ್ ಇದೆ ಎಕ್ಸಾಮ್ಸ್ ಆಗ್ಲೇ ಸ್ಟಡಿ ಹೊಲಿಡೇಸ್ ಕೊಟ್ಟಿದರೆ.
ಹೌದಾ. ಅವ್ರಿದ್ ಚೆನ್ನಾಗಿದೆ ಕಾಲೇಜ್ ನಮ್ ಕಾಲೇಜ್ ಅಲ್ಲಿ ಬರೀ ಕೆಲ್ಸ ಕೆಲ್ಸ ಬರೀ ಡೇಲಿ ಕಾಲೇಜಿಗ್ ಹೋಗ್ಬೇಕು ಅಂತರ. ಸುಮ್ನೆ. ಅಲ್ ಏನು ತಗೊಳೋದಿಲ್ಲ ಬಿಡಲ್ಲ ಸುಮ್ನೆ.
ನಮ್ಮೂಗುನು ದಿನ್ನ ಹೋಗ್ಲೇಬೇಕು.
ಹ್ಮ್.
ಗ್ಲು ಟೂ ಮಂತ್ಸ್ ಆಯ್ತ ಟೂ ಮಂತ್ಸ್ ಟೂ ಮತ್ಸ್ ಎಕ್ಸಾಮ್ ಆದ್ರೂ ಚುರಿ ಕೊಟ್ಟಿದ್ದಾರೆ ಅಂತದು ಚೆನ್ನಾಗಿ ಅಲ್ವಾ.
ಮತ್ತೆ ಓದ್ಕೋಲಕ್ಕೂ ಬಹಳಷ್ಟ ಟೈಮ್ ಇರುತ್ತೆ ಹ್ಮ ಚನ್ನಾಗ್ ತೆಗಿಬೋದು ಮಾ ಅಂಕಗಳನ್ನ. ಚೆನ್ನಾಗ್ ತೆಗಿಬೋದು.
ಕೇಳಿ ಬನ್ನಿ ಅಂತ ಆಮೇಲಿಂದ ಬಂದು ಸ್ಟಡಿ ಮಾಡ್ರಿ ಅಂತ ಹೇಳಿದರೆ.
ಹೌದಾ ಹ್ಮ್. ಹ್ಮ್.
ಹ್ಮ ಸರಿತಿಲ್ಲ ಸರಿ ಹೇಳದು ಇಲ್ಲ ಆಗದು ಇಲ್ಲ.
ಹೌದು ಹ್ಮ್ ನಾವಂತೂ ಯಾವಾಗ್ ನಾಳೆ ಎಕ್ಸಾಮ್ ಇರುತ್ತೆ ಅಂದ್ರೆ ಇವತ್ ರಾತ್ರಿ ಬುಕ್ಸ್ ಓಪನ್ ಮಾಡ್ತೀವಿ.
ನಾವ ನಮ್ದ್ರಲ್ಲಿ ಸ್ಟಡಿ ಹಾಲಿಡೇಸ್. ಕೊಡದೆ ಇಲ್ಲ ನಮ್ಮ್ ಕಾಲೇಜಲ್ಲಿ.
ಹೌದು ಹ್ಮ್.
ಅವ್ರ್ ಕೊಟ್ರೆ ಅವ್ರು ಒಂದ್ ಟುಡೇಸ್ ತ್ರಿಡೇಸ್ ಕೊಡ್ತಾರೆ ಅದ್ರಲ್ಲೇ ಮುಗುಸ್ಕೊಬೇಕಷ್ಟೆ.
ಹೌದೌದು ಹ್ಮ್.
ಹ್ಮ್ಮ್ಮ್ಮ ಯ.
ಮತ್ತೆ. ನಿನ್ಗ ಯಾವ್ದಾದ್ರು ಕತಿ ಕತೆಗಳ್ ಬರುತ್ತ ರಾಮ ಹಿಂದಿಂದು ಅದ್ ಕೆಳಕ್ ನಂಗೆ ಆಹ ಆಸಕ್ತಿ ಅದಿಕ್ಕೆ ಹೇಳು ಯಾವ್ದಾದ್ರು ಒಂದ್ ಕತೆ.
ಉ ಯಾವ್ದ ಇನ್ನಿನ್ಸಲ ಕೇಳ್ತೀಯಾ ರಾಮಾಯಣ ಮಹಾಭಾರತ.
ಹಾ ಜನ ಕೇಳ್ತಾರ ಹ ನನ್ಗ ಅಷ್ಟೊಂದ್ ಗೊತ್ ಇಲ್ಲಾ ಅದ್ ಅದಿಕ್ಕೆ ನಿನ್ಗೆ ಯಾವ್ದಾದ್ರೂ ಗೊತ್ ತಿದ್ರೆ ಒಂದ್ ಕತೆ ಹೇಳ್.
ಹಾ ಏನ್ ಯಾವ್ ಕಥೆ ಹೇಳಿ ನಿಮ್ಗೆ ರಾಮಾಯಣದಲ್ಲಿ ಹೇಳ ಮಹಾಭಾರತದಲ್ ಹೇಳ.
ಹ ಯಾವ್ ಚೆನ್ನಾಗಿರುತ್ತೆ. ದೆ ಅದೇ ಹೇಳ.
ಮ ರಾಮಾಯಣದಲ್ಲಿ ಹ್ಮ್ ಸಿ ಅಂದ್ರೆ ಸೀತಾರಾಮ್ ಕಲ್ಯಾಣದ್ ಬಿಟ್ನು ಹೇಳ.
ಹಾ ಹೇಳು.
ಇವ್ರು ವಶಿಷ್ಟ ಮುನಿಗಳು ವಶಿಷ್ಟ ಮುನಿಗಳು. ದು ಇದುಕ್ ಕರ್ಕೊಂಡ್ ಹೋಗಿರ್ತಾರೆ ರಾಮ ಲಕ್ಷ್ಮಣ ಅವ್ರು ಇದು ಒಬ್ ಮುನಿಗಳು ಇದು ಮಾಡ್ತಿರ್ತಾರೆ ಮೀನ್ಸ್ ಅ ಅ ಇದೇನು ಯ ಯಾಗ ಯಜ್ಞಾದಿ ಮಾಡ್ತಿರ್ತಾರಲ್ಲ. ಯೊ ಹೋಮ ಮಾಡದು ಅದ್ ತರ ಮಾಡ್ತಿರ್ತಾರೆ ಅಲ್ಲಿ ಒಬ್ ರಾಕ್ಷಸ್ರ ಕಾಟ ಬಾಳ ಇರುತ್ತೆ. ರಾಕ್ಷಸ್ರ್ ಕಾಟ ಬಾಳ ಇದ್ರೆ ಅದಕ್ಕಾಗಿ ಇದ್ ಅಷ್ ಶರಿ ಇದು ಇವ್ರು ದಶರಥ ಮಹಾರಾಜ್ರಿಗೆ. ಹ್ಮ ಅಯೋಧ್ಯ. ಬಂದು ದಶರಥ ಮಹಾರಾಜನ್ ಹತ್ರ ಇದು ಏನು ನಿಮ್ ಮಕ್ಳನ ಕಳ್ಸ್ಕೊಡ್ರಿ ನಮ್ ನಮ್ ಯಾಗಕ್ಕ ಸೆಕ್ಯೂರ್ ಟಿ ಯಾಗಿಡ್ತಾರ ಅಂದ್ರೆ ಕಾಳ ಕಾಳ ಕ ಇದು ಕಾಯ್ ಕಾಯ್ ತರ ನಮ್ ಯಾಗನ್ನೆಲ್ಲಾ.
ಹಾ
ಅಷ್ಟು ಧೈರ್ಯ ಶಾಲಿಗಳು ಇದ್ದಾರ ನಿಮ್ಮ ಮಕ್ಳು ಅಂತ ಹೇಳ್ ಕೇಳ್ಕೊಂಡು ದಶರಥ ಮಹಾರಾಜನಿಂದ ರಾಮ ಲಕ್ಷ್ಮಣನ್ನ ಕಳ್ಕೊಂಡ್ ಹೋಗ್ಬಿಡ್ತಾರೆ. ಹಂಗ ಕರ್ಕೊಂಡ ಹೋಗ ಅದರಲಿ ಅಲ್ಲಿ ಅಲ್ಲಿ ಇದ ಏನು ನಿಜವಾಗ್ಲೂ ಅಲ್ಲಿ ರಾಕ್ಷಸರು ಇರ್ತಾರೆ ಒ ಇದ ಏನು ಇವ್ರು ಯಾಕ ಯಜ್ಞಾದ ಮಾಡೋ ಟೈಮ್ ಅಲ್ಲಿ ಬರ್ತಾರೆ ಅವ್ರನ್ನ ಇವ್ರು ಸಾಯ್ತಾರೆ ರಾ ರಾಮ ಲಕ್ಷ್ಮಣ ಸಾಯಿಸ್ತಾರೆ ಒಬ್ಬ ರಾಕ್ಷಸರನ ಹಂಗೆ ಹಂಗೆ ಮುಂದೆ ಹೋಗ ಹೌದಾ ಇದು ಏನು ಮೀ ಮಿಥಿಲಾನಗರದಲ್ಲಿ ನಿನ್ ನಿತ್ಕೋಬೇಕಾಗತ್ತೆ. ನಿಂತ್ಕೊಂಡ್ರೆ ಅಲ್ಲಿ, ಸೀತಾ ಸ್ವಯಂವರ ನಡೀತೀರ್ತೈತಿ ಸೀತಾ ಸ್ವಯಂವರ ನಡತ ಇದ್ರೆ ಅಲ್ಲಿ ಅವಾಗ ಮಿಥಿಲಾ ಜನಕ ಮಾ ಮಿಥಿಲಾ ಮಿಥಿಲಾ ಸೀತೆ ಅವರ ಊರು ಅವ್ರ ರಾಜ್ಯ ಅದು ಜನಕ ಮಹಾರಾಜ ಸೀತೆ ಅವ್ರ ಕಿಷ್ಕಂದೆ ಹಾ ಮಿಥಾಲ ಹ ಮಿಥಿಲ ಮಿಥಿಲ ಮಹಾರಾಜ ಆ ಜನಕ ಮಹಾರ ಅಲ್ಲ ಹ ಜನಕ ಮಹಾರಾಜಗ ಇದೇನು ಶಿವ ಈಶ್ವರ ಅಂದ್ರೆ ಈಶ್ವರ ಇದ ದನಸ ಕೊಟ್ಟ ಕೊಟ್ಟಿರ್ತಾನ.
ಹಾ
ಧನಸ್ಸ ಕೊಟ್ಟು ಅದನ್ನ ಮುರಿ ಯಾರ ಮುರಿತಾರೋ ಅವ್ರೇ ನಿನ್ ಮಗನ್ ಮಗಳನ ಮದ್ವೆ ಆಗ್ತಾರ ಅಂತ ಹೇಳಿರ್ತಾನ
ಹಾ
ಆ ದಲ್ಲಿ ಅದೇ ಇಕಿರ್ತಾರ ಯಾರ ಕೈಲೂ ಮು ಮುರಿಯೋಕಾಗಲ್ಲ ಅದನ್ನ
ಹೌದಾ ಹಾ
ಮುರಿಯೋಕಾಗಂಗಿಲ್ಲ ಅದ ಜನಕ ಮಹಾರಾಜ ಹಿಂಗ ಸಭೆ ಆ ಸಭೆಯಲ್ಲಿ ಇವರು ರಾಮ ಲಕ್ಷ್ಮಣರು ಕೂಡ ಇರ್ತಾರ
ಹಾ
ಅಂತನ ನಿಮ್ ಇಷ್ಟರಲ್ಲಿ ಯಾರು ಅಷ್ಟು ಧೈರ್ಯ ಶಾಲಿಗಳಿಲ್ಲ ಅಷ್ಟು ಇದಿಲ್ಲ ಅಂದ್ರೆ ಅದು ಒಂದ ಧನಸ್ಸು ಮುರಯಕಾಗ್ತಿಲ್ಲಾ ನಿನ್ ಕೈಲಿ ಇನ್ಯ್ ಮಹಾರಾಜರು ನೀವು ಇನ್ನೇನ್ ರಾಜ್ಯ ಆಳ್ತರಿ ಆತರ ಈತರ ಮಾತಾಡ್ಬಿಡ್ತಾನ ಅವ ಆಗ ಆ ಆ ಈ ಈ ಇವ್ರನ್ನ ಕರ್ಕೊ ಬಂದಿರ್ತಾನಲ್ಲ ಅವ ಮಹರ್ಷಿ ಆ ಮಹರ್ಷಿ ಸಿಟ್ಟ ಬರುತ್ತೆ ನನ್ ನನ್ನಾ ಶಿಷ್ಯರ ಇದಾರೆ ಅನ್ನತನ ಅವ ರಾಮನ ಕಳಸ್ತಾನ ರಾಮ ಒಂದೇ ಸಲಿಗೆ ಮುರಿತ ಮುರಿತನ ಅವಾಗ ಸೀತೆದ್ದು ಹ ರಾಮಂದು ಮದುವೆ ಅಂದ್ರ ಮದುವೆ ಆಗ್ಬೇಕು ಅಂತ ಅನ್ನತಾರ ಬಟ್ ರಾಮ ಓಪ ಒಪ್ಕೋಳಲ್ಲ ನನಗೂ ತಂದೆ ಇದ್ದಾನೆ ನಮ್ಮ ಅಜಯ್. ಏ ನಮ್ಮ್ ತಂದೆ ಹತ್ರ ಮಾತಾಡ್ರಿ ನಮ್ ತಂದೆ ಹತ್ರ ಮಾತಾಡಿ ಎಲ್ಲ ಅದ್ ಆಮೇಲೆ ಮದ್ವೆ ಹಾಗ್ತೀನಿ ಅಂತ ಹೇಳ್ಬಿಟ್ಟು ಆ ಸರ. ಹ ಅವಾಗ ಹೇಳ್ತಾರ ಆಗ ಇವ್ರಿಗೆ. ರಾಮಾಗೆ ಅವ್ರು ನಾಲ್ಕು ಜನ ಅಣ್ಣ ತಮ್ಮದಿರ್ ಸರ
ಹ್ಮ್
ನಾಕ್ ಜನ ಅಕ್ಕ ತಂಗ್ಯರು. ಚರ
ಹೌದಾ ಹಾ
ಮದುವೆ ಆಗ್ತಾರ
ಹೌದಾ ಹ್ಮ್ ಹ್ಮ್ ಹ್ಮ್
ರಾಮ ಓ ಲಕ್ಷ್ಮಣ ಊರ್ಮಿಳಾ ಅಂತ ಮದ್ವೇಯಾಗ್ತಾರೆ ಇನ್ನುೂ ಇಬ್ರ್ ಹೆಸರು ನನ್ಗಷ್ಟು ಗೊತ್ತಿಲ್ಲ. ಹಾ ಶತೃಜ್ಞ ಆ ಹ ಭರತ ಶತ್ರು ನ ಇವರು ಗೊತ್ತು ಅವ್ರು ಸೀತೆ ತಂಗಿಯರ್ ಹೆಸ್ರು ನನಗಷ್ಟು ಗೊತ್ತಿಲ್ಲ.
ಹ್ಮ್ ಹೌದೇನು ಹ್ಮ್ ಮತ್ತೆ ಚೆನ್ನಾಗಿತ್ತು ಕತೆ
ಇದು ಇನ್ನು ಇಂತ ಬಾಳ ರಾಮಾಯಣದಲ್ಲಾಗಿ ಮಹಾಭಾರ ಲ್ಲಿ ಬಾಳ ಕಟ್ಟೆಗಳು ಇದಿನ ಸಣ್ಣದೇ ಸಣ್
ಹೌದೌದು ಹೌದು ಜಾಸ್ತಿ ಅದು ಹಿಂದೆ ಪುರಾಣದಲ್ಲಿ ಜಾಸ್ತಿ ಭಗವದ್ಗೀತೆ ಎಲ್ಲ ಮಹಾಪುರುಷರು ಬರ್ದಾರಲ್ಲಾ ಎಷ್ಟೊಂದ್ ಐತ ಅದಿ ಕೇಳಿದ್ರೆ ಸಾಕೆ ಆಗಲ್ಲನ್
ಹ್ಮ ನಾ ನಿನ್ಗೆ ಯಾವಾಗ ಕೇಳ್ಬೇಕನ್ಸು ತ್ತೆ ಅವಾಗ್ ಹೇಳು ನಾನು ಹೇಳ್ತೀನಿ ಯಾವ ಆ ಅಂದ್ರೆ ಗೊತ್ತು ನನಗೆ ರಾಮಾಯಣದ ಬಗ್ಗೆ ಅಂದ್ರೆ ನಮ್ಮ ಇಪ್ಪ ದಿನಾ ಹೇಳ್ತಿದ್ರ ಮ ಮನೆಲಿ ನಮ್ ನಮ್ಮ ಶಾಲೆಯಲ್ಲಿ ಕೂಡ ದಿನ ನಮ್ ಸೇರವ್ರು ಹೇಳ್ತಿದ್ರು ನಮಗೆ ದಿನ ಒಂದ್ ಲಾಸ್ ಲಾಸ್ಟ್ ಅವತ್ ಅದಕ್ಕೆ ಇಡ್ತಿದ್ರು. ಹಿಂಗ್ ರಾಮಾಯಣ ಮಹಾಭಾರತಕ್ಕೆ
ಹಾ ಹಾ
ಎ ಬಟ್ ಈಗೆಲ್ಲ ಮರ್ತಿಬಿಟ್ಟಿವಿ ಬ ಆದ್ರೂ ಎಲ್ಲ ನೆನಪ್ ಅಯ್ತಿ.
ಹೌದಾ ಹ್ಮ. ಹ್ಮ್.
ಯಾವಾಗಾದ್ರು ಏನಾದ್ರು ಕೇಳ್ಬೇಕ್ ಅನ್ನುಸ್ ಸರೆ ಇತರ ಏನಾದ್ರು. ಆ ಕೇಳ್ಬೇಕ್ ಅನ್ಸಿದ್ರೆ ಕಾಲ್ ಮಾಡು.
ಸರಿ ಸರಿ ಮಾಡ್ ತಿನಿ ಹೇಳ್ ಹೇಳ್ತಾ ಇರು ಹಂಗೆ. ಕೇಳ್ಬೇಕು ಹ್ಮ್.
ಸರಿ ಮಾಡ್ತೀನಿ.
ಹಾ ಸರಿ ಹಾ ಬಾಯ್ ಬಾಯ್ ಸರಿ.